ಹ ನಾ ಎಲ್ಲಿ ಒಮ್ಮೆ ಅನುಭವ ಆಗಿದ್ದ ನನಗೆ ಏಟೆಲ್ ನ ತಗೊಂಡದ ಅವತ್ತಿಂದ ಏಟೆಲ್ ಮಾಡ್ಸೋದು್ ಬಿಟ್ಟುಬಟೆ ನ ಎಂಗ ಇಂಗ ರೊಕ್ಕ ಕೊಡ್ತ ಮಾ ನಾ ಇಡ ಇಲ್ಲ ಇದನ ಸುಮ ಈಟಲ್ಲ ೀಚಾರ್ ಶೆಡ್ ಕಟ್ ಹ್ಮ ಅವಲ್ ಬರಂಗಿಲ್ಲ ಇದು ಬೇಕಮ್ಮ ರಾಜೇಶ್ ಸಂಚಿವಲಿ ನಂಬರ್ ಇಲ್ಲ ಅ ನಮ ತಮ್ಮಂದದ ಹಾೌಂಟ ನಂದ ಇದೀ ನಮ ತಮ್ಮಂದ ಇದ ಹಾಕೌಂಟ ಸಾರ ತಕತಿದ್ದನ ನಿ್ರ ಅ ಹ ನಕೊಂಡ ನಿ್ರ ಆ ಏನ್ ಗೊತ್ತಾ ನಮಗ ಗೊತ್ತೇ ಇಲಿ ನೀ ಮಾತರ್ಬೇಕ ಅಂತಿ ನಾ ಹಾಕೊಂಡ್ ಮೂವತ್ ಕಾಲ್ ನಮ್ ತಮ್ಮಗ ಆಜಿ ಟಿ ಹ ಸಂಪ ಸಂಕ ಪೇಟ್ಟಿ ನಾನ ಅದು ಮದ ಎಲ್ಲ್ರ ರಕನ ಕೊಟ್ಟಿದ ಒನ್ನೂರ ಎಂಬತ್ ನಲ್ಕುಟ ಕೊಟ್ಟ
ಹೌ ಹೌದ
ಲ್ಸ್ ಆಗತವೆ ನಾವ್ ಮಾತಾಡಿದ್ ನಾವವು ಒಂದ್ ಯರಡ್ ಸಾವಿರ ಸನಿ ಬರ್ತಿರ್ತವೆ ಮ ಹದಿನೈದುೂ ಬ ನಮಗ ಗತ್ತ ಆಗಿಲ್ಲದ ನದಕ್ಕೆ ಇದು ಮಾಡಲ್ಲ ಅಸ ಎಲ್ಲ ತಕಾನ ರಕ್ಕ ಅವಂದ್ ಅವ್ನು ಬಾಳ ತೊಕೊಂಡ ಒಂದ್ ಎಂಟು ಒು ಸ ತಕೊಂಡ
ಷ್ಟ ಸಾ ನಕ್ಷ
ನಾಾನಮ್ಮಯ್ಯ ಆಡೋಗ್ತನಿ ಯಾವ ಮಾಡಡ್ತನಿ ಹೊರಗ ಇ ಚನ್ನಕ್ ಹೋದ್ರ ರತ್ರಿಯಮ ದಿವಸ ಅಯೋ ಹಿಂಗ ಅನ್ನೋ ನ ಏ ಚೆನ್ನಸಿಂಗ ಕುಡ ನೀೇ ಜವತ್ಕ್ತ ಜವತ್ ಹೆಂಗಗಿದು ಸ್ಕ್ರೀನ್ ಶಾಟ್ ಹೋಗ ತುಂಬುರ್ತಿದ್ ನೋ ನಾನು ನೋ ಗೇ ನ ಇದು ಹೇಳಿದೆ ಏನ್ ಇಲ್ಲದ್ರು ಮನ ಏನ್ಲ್ಲ ಬಾರ ಇ ಆಯ ಅಂದ್ರ ಎಲ್ಲಿಯ್ತನಾ
ನನಗೆ ಯಾರ ಸೈಕಲ್ಳ ಅವಾಗ ಬಂದಿನ್ ಪ ನಾೊಂಡ ಅದ ಬಲ್ಲ ಅಪ್ಲೋಡ್ ಹಓಚರ್ ಮಾಡಂದಲ್ಲ ಇವ ಶರಣ್ ಇವತ್ ನಾಕ ನಾಕೈದು ಅಪ್ಲೋಡ್ ಅ ನೂರು ರೂಪಾಯಿ ಹಾಕಿದೆ ಅಂತೆ ಹದ್ ನೂರ ಅರವತ್ತೊಂಬತ್ತನ ಎಟೈಯತತ್ ನೂರ ಐದು ತಗ ಹೋದಿ ಬರ್ಲಿಲ್ಲದ್ ಸಜ್ ತರಗಿ
ಹ
ಬರ ಇಷ್ಟು ದಿನದಾಗ ಎರಡ್ವ ಸಾವಿ ರೂಪಾಯಿ ತಗಂತ ಅವಾಗ ಏನ್ ಆಗ್ತದೆ ಗತ ತಿ ಮುಗ ತೆಗಿದ್ದ ಆರ್ನೂರು ಐನೂರು ಮುನ್ನೂರು ಯನೂರು ಐದನೂರು ಒನ್ನೂರು ಎಡ್ನೂರು ಮುನ್ನೂರು ಐನೂರು ಎರನೂರು ತಕ ನ ಈಗ ಸರ್ಪಾ್ತಾನಮ್ ಜನ್ ಮಾಡಿ ಬಾರಿ ಮಾಡ್ಕೊಂಡ ಕ ಸರ್ಪಾ ತಕೊಂಡ
ಹೌದು
ಮೀಟಿಂಗ ಆ ನ ರಪ ಆಗ ಸಂಜೆ ಕತೀನಂತೆ ಅವ ನೂರು ರೂಪಾಯಿ ಸ ರೆಫರ್ ಮಾಡ ಅವ್ರು ಆಡ್್ರ ಆಡ ಇಡ್ಕಂದ್ರ ಹಂಗ್ ಮೂರು ರೂಪಾಯಿ ಬೋನಸ್ ಕೊಡ್ತಾರ್ ತೊಕೊಂಡ್ ಬಿಡ ಅವ್ರ ಎ ಹ ಒ ಮಾಡ ನಾ ಇರ್ತ ರಂಗ ನೂರು ರೂಪಾಯಿ ಬರುತ್ತಲ್ಲ ಆರಾಮ ಬರು ಲ ಅದ ಹ್ಮ ಹ್ಮ ಬರುತ್ತ ನೋಡಿಲಿ ಈಗ ಒಟ್ಟರುಗಾಯ ನೋಡ್ ರಪಿ ಹಾಕ್ಸತ್ತ್ ಮ ಸಂಜೆ ಕ ಹಾಕ್ತ್ ನ ಸ್ಲ್ಪಜಂಟಾಂತೆ ಹಾಕ್ಸ್ಡಂದು ನಾನ್ ರೊಕ್ಕ ತಗೊಂಡು ಸಂಜೆ ಒಟ್ಟ್ರ ನೋಡ್ಬ ದ ನಾಡ ಮತ್ತ ರಾತ್ರಿ ಬತ ನಾಡ ಅವ್ರಿಗೆ ಗೊತ್ತದು ಹೆಂಗ ಅ್ರ ಹೇಳ್ರ ಗತ್ತಂಗ ಇನ್ನೊ ದೋಸ್ತ್ಗ್ ಗೊತಿದ್ರುನು ಅವ್ರು ಆಡಂಗಿಲ್ಲ ಅಂತ ಈಗಪ್ಪ ಅಾನಯ್ಮ ಬ್ಯಾಡ್ ಬ್ಯಾಡ್ ಅಂತ ಇದು ಮಾಡೋ್ ನೀಿ ಬಟ್ಮ್ಮ ಅಕ್ಕಾ ಜಂಗತ್ತನ ಬಿಟ್ಟಾಂಗಲ್ಲ ಸುಮ್ಮ ನಾೋ ವಿಷಯ ಮನ ಇ ಯಾರ ಒಬ್ಬ ಪರಿಚ ಅಂಗ ಆ ಆ ಮೆ ಬು ರಾಕ್ ಆಕ್ಬಿಟ್ಟಿದಾನ ಯಾವ ಫೋನ್ ಹಚ್ದಅಂದ್ರ ಅಕ್ಕಣ ಬ್ಲಾಕ್ ಇನ್ನಾದ್ರರು ಬ್ಲಾಕ್ತಾ ಇದ್ದಿಲ್ಲ ಬಟ್ ಇನ್ಸ್ ಬ್ಲಾಗ ಹಾನಿ ವಾಟ್ಸ್ಆಪ್ ಬಲ್ ಹಿ ನ ಬಲ ಹ್ರಾಮ ಅರ್ಥ ಕೊಟ್ಟೀನಿ ಯಾಕಂಗ ಗೊತ್ತ ಮ ನಾನ ಡೀಲ್ ಮಾಡ್ಬೋದು ಈ ವಿಶೇಷ ನಾನನ್ಲ್ಪ್ ಮಾಡ್ಬೋದ ಅವ ಇಲ್ಲಕ್ಂತ ಹ ಅದಕ್ಕ ಅದ್ ನಷ್ಟ ಬಿಟ್ಟೀಿನಿ ಇರ ಪುಡ್ ಸಿತೋ ಎದಗ್ ಬು ಅಲ್ಲ ಯಾರ ನಾವ ಆಯ್ತು ನಾವ್ ಡಿಲ್ಮ ಡೈಲಿ ಮುಕ ನಾನ ನಾನಟ್ ನಾನ ಅಟ ಇನ್ಸ್ಟಾಗ್ರಾಮ್ ಆಐತಲ್ಲ ಅಸಲ್ನು ಅದಯ ನಿ ಹ್ಮ್ ಶರ್ಮ ಪ್ರ ಪ್ರಷ
ಹ್ಮ
ಸರಿ ನಿದು ಭಯಂಕರರ ಆತಿ ಫೋನ್ ಮಾತಾಡ್ಲ್ಲ ಮತ್ತಳ ನಳೆ ನಾಳ ಎಸಂಗ್ ನಂಬರ್ ಇದೆ ಬ್ಲಾಕ್ ಇೇ ಬ್ಯಾನ್ ಆಗತೆ ನಾನ ಏಂದ್ರೆ ಬ ಆಗದು ಒ ಒಪ್ಪನೋ ಒನ ಇದು ನಂದು ತರ್ ಸ ಈ ಒ ನಾ ಅ ಇದಲ ಇಲ್ಲಿ ಹೊಸ ಮೂವಿ ಬಂದ್ ತಕ್ಷಣ ಡೌನ್ಲೋಡ್ ನೋಬಡ್ತಿದ್ದ ಇತ್ ಯಾರ ಬರ್ತಾರ ಇತ್ತುತ್ತ ಬಂದಕಿಲ್ಲ ಎಲ್ಲಿದ್ ನಮ್ದ ನ ಅಪ್ಪಂದದೆ ನಿಂದ್ ಹಾಕೋರ್ಲ್ಲ
ಏನಗವತ್ತು ನಾ ಎದನ್್ ಇರಲ್ಲ ಅತ್ತು ಸುಮಾನ ಇದು ಮಾಡರ
ಸ ಬಾ ಇಲ್ಲ ತ ಹ್ಮ್ ಏನ್ ಮಾಡ್ತ ಮಾಡಿ ನಡಿದ ನಾ ಯಾವ ನಂಬರ್ ನಿದ್ದ ನಮ ಅಪ್ಪ ನಂಬರ್ ಇಲ ಹ್ಮ ಚೇಂಜ್ ನಂಬರ್ ಇರ್ಲೀಬಿಡು ನಿಮ್ ಅಪ್ಪ ನಂಬರ್ ಇದ್ದರ್ ಏನಾಗುತ್ತ ಏ ನನ್ನಗ ಮೆಸೇಜ್ ಬರ್ತೈತಿ ಮಾಡ ಪರವಾಗಿಲಾ ನಾ ಅಪ್ಪ ನಂಬರ್ ಮೆಸೇಜ್ ಮಾಡಬೆಕ ನೀನ್ ಈಗ ಗುಡ್ ಬಾಯ್ ಅವ್ರ ಸಣ ನಂಗೆ ಬಾಳ ಹೆಲ್ಪ್ ಮಾಡಿ ನಂಗ ಅ ಅಪ್ಲೋಡ್ ಮಾಡೋ ಕೊ ಆಪ್ ಡಿಲೀಟ್ ಮಾಡಿ ಒಗದು ಬಿಡುತ್ತೇನ ನೋಡಿಲ್ಲ ಸಾರಿ ದಿಸ್ ನಂಬರ್ ಇಸ್ ಬ್ಯಾನ್ ಅಟ್ರಲ್ಲಿ ನಂಬರ್ ಬ್ಯಾನ ಆಗಿದೆನ ತ ಯಾರ ಯಾ ಯಾರು ಗೀಚಿ ಹೋದಾ ನಿನ್ನೆ ಮಾಡಿವತ್ತು
ಮಾತಡಕ್ ಇಬ್ರಿಗೆ ಏನಿಲ್ಲ ಅದಕ್ಕೆ ಇಬ ಗೇಮ್ ಹೊಡಿ ಹೊಡಿ ಹೊಡಿ
ಹುಡುಗ ಆದ್ರ ಹೇಳ ನೀವ ಮೊದಲ ಏನ್ ಮಾಡಿದ್ದಿ ಯಾರನ ಲವ್ ಮಾಡಿದ್ದ ಹೆಂಗ ಹ ಈಗ ಈಗ ಏನಂತ ಕೇಳ್ಬಕ್ ನಾನು ಅಕ ಒಟ್ಟ ಒಟ್ಟ ಬಂದ ಒಡ್ ಹೋಡತಿನೀ ನೋಡು ಈಗ
ಅದ ಇದ್ದೇ ಮನೆಯ ಓದುದು ಬಾಳ ಐತ್ತಿ ಫೋನ್ ಬಂತ ಮುಂಜೆನ ಇದ ಬರೇ ಯ ಅಲ್ಲೇ ಅ ನ ಮುಂದಿ ಮಧ್ಯಾಹ್ನ ಇದು ನಾವು ಹೇಳ
ಹಾಯ್ ಶರಣ್ ಮುಕಾ ತೋಳಕೋ ಜಳಕ ಮಾಡ ಯಾರ ಸರಿ ಸರಿ ಸರಿ ಅದ ಅವ್ನ್ ಗೊತ್ತಾಯ್ತು ಮತ್ತು ಮುಗುದ್ ಹೋಯ್ತು ಮಾಡ ಹೆಂಗಿಲ್ಲ ಅದ ಒಂದ್ ಸ್ವಲ್ಪ ಪ್ರಾಬ್ಲಮ್ ಯ್ತದ ಅನ್ನಾ ಅಮೌಂಟ್ ಬರ್ತಾವ ಇಲ್ಲ ಈ ನಂಬರ್ ಹಾಕನವ ನಾ ಕೇಳತಣ ಅವನು ಭರ್ತವ ಇಲ್ಲ ಯಾರು ಅ ಅಮೌಂಟ್ ಬರ್ತದೆ
ನಂಬರ್ ಬತಿಲ್ ಬ್ಯಾನ್ ಹೇತಿದೆ
ಎಲ್ಲಿ ಅಂದ್ರ ಅನ್ ಆಕ್ಟಿವೇಟ್ ಮಾಡಿ ನೀನು ಎಸ್ ಬೀಳ ಬಳ್ ಬೀಳುವಂತದ್ದ ಮೇಡಮ್ ಸಲ್ಲ ಹಂಗ ಸುಮ್ ಮಾತಾಡೋದು
ಏ ಅದಾ ನಿ ಮುಚ್ಚೆ ಮರೆನ್ ಆಕಿಲ್ಲ ಯಾವದಿಲ್ಲಾಗ ತ ನ ಎಷ್ಟ ದಿನ ಬಿ ಮಂಗ
ಇೇ ಮಾಡ ಪ್ರಕಾಶ್ ನಿಜೋಲ ನೀನ್ ನಂಬಲ್ಲಿ ಏನ ಬೀಳುವಂತದ್ದಲ್ಲ ಸ್ನಾನು ಮಾಡುವಂಂತದ್ದ ಎ ಆಯ್ಕೆ ಮಾಡುವಂಂತಂದ
ಹ
ನಮತರ ಹಾಸ್ ಮಾರ ಗೊತ್ತಾಯ್ತ ಅವ ಹೆಂಗ ನೀ ಹೆಂಗ ತಂತ ನಮ್ಯ ಹ ತಂದ ನೋಡ್ ಬೇಕ ಒಳಗೆಲ್ಲ ಬ ನ ಅದು ಇಲ್ಲಲ್ಲಪ್ಪ ಎಟದ್ರ ಇಲ್ಲ ಗಿ ಅದ್ಯಾಲ್ ಮಾಡ್ಯಾ ಮಾಡ್ಲು
ಣ ಬ ಎಲ್ಲ ಅಜಿ ಇಲಮಸಾ ಎಲ್ಲಾರು ಇರುವ ನಿಟ್ಟೋಗ ಜಾಸ್ತಿ ಹ್ಮೋಗಾಸ್ತಿ ದೋಸ್ತರು ಶರ್ಮಂದಿನ ಅದ್ಕತ್ತಲ್ಲ ನಮ್ ದೋಸ್ತರ ಮುಂದೆ ನಮ್ ನಾ ಹೇ್ದ ಬಿಡಪ್ಪ ನಮೇನ್ ಅಷ್ಟಿಲ್ಲ ಬಟ್ ಅದಾವ ಗಡಿಮಿ ಅದಾವ
ಏನ್ ಚಿಲ್ಲಲ್ ಆಗಿರ್ಬೇಕು ಏನಂದು ಪ್ರಾಬ್ಲಮ್ಸ್ ಏನ ಮ ತೀರರಗುತ್ತ ಅಬ್ಲಂ ಸಾರಿಗೆಲ ಎಲ್ಲಗ ಹ್ಮ್
ಭರೋಗ ಸ ಬರ ಬೇ ಹ ಮಾಡತ ನ ತಕಕಲ ಸಮ ನಟವಳಿ ಮೇಲೆ ತಟ ತೆ
ಹ ಹಾ ಸಲ ನಾ ರ ರೈವ
ಅಪಡೇಟ್ ಇನ ಸ ನಬ ಯಲ್ ಮಾಡ ರೋಡ್ ಇವರ ಸಕಲೇಶ್ಪುರ್ ಹೋಗಿ ಇಗೆರಡುರುತರ ನ ಇದ್ದಲ್ಲಾ ಅವಯ ಬಂದಾರ ಇನಿ ಹುಡುಗರು ಇದ ಒತ್ತು ತೊಡಗರು
ಹಬ ಹಾ ಬಕಪ್ಪ ನೀನು ಹೋಗ್ಬೇಕ ಸಣ ಸಪಧಾನ ಕೆಲಸ ಅಲ್ ಹ ನತ ಉಂಟೀ ಹ್ಮ ಹ್ಮ ಹನು ಹೌದು
ಗಾನ ಆು ನ ಬರ ಕಾಮ
ಹ